ಹಲೋ
ಹಲೋ ಹಾ ಅಲೋ ಕೇಳಿಸ್ತಿದೇನಾ ಶ್ಯಾಮ ಅವ್ರೇ
ಹಾ ಕೇಳಸತ್ತಿದೆ ಸರ್ ಹೇಳಿ
ಹಾ ಅದೇ ಅದೇ ಹೇಗಿದ್ದೀರಾ ಆರಾಮಿದ್ದೀರಾ ತಾನೆ
ಹಾ ಸರ್ ಚೆನ್ನಾಗಿದ್ದೀನಿ ನೀವ ಚೆನ್ನಾಗಿದ್ದೀರಿ ಸರ್
ಹಾ ಏನೋ ನಿಮ್ ಆಶಿವಾದ ಕಣ್ರೀ ಬಡೋವರ ಮಂದಿ ಸದ್ಯಕ್ಕ ಇವಾಗ
ಹ್ಮ್
ಮಾತಾಡೋ ನೀನೆನು ಹ್ಮ ಅಂತಿಯಲ್ಲ ಹ ಏನಿಲ್ಲ ನೋಡ ಸದ್ಯಕ್ಕೆ ಈಗ ಒಂದ್ ಸ್ವಲ್ಪ ಅಡ್ಗೆ ಮಾಡಿದಾರ ಅದನ್ನ ತಿಂದ್ಬಿಟ್ಟು ಮಲಕೊಬೇಕ ಇವಾಗ
ಸರ್ ಹೊಟ್ಟೆಗೆನ್ನ ತಿಂತಿರಾ ದಿನಾ ನೀವು
ದಿನ ಸದ್ಯಕ್ಕೆ ಪೌಷ್ಟಿಕ ಆಹಾರ ತಿಂತೀನಿ ಅದ್ರಾಗ ಒಂದ್ ಸ್ವಲ್ಪ ಪೌಷ್ಟಿಕ ಸಿ ಸಿಗಲ್ಲ ಜಸ್ಟ್ ಆಹಾರ ಅನ್ನಬೇಕ ಅಷ್ಟೇ ಅದನ್ನ
ಹ ಹಾ ಹಾ
ನೀವ್ ಅದನ್ ಬಿಟ್ಟು ಬೇರೆ ನಾರು ತಿಂತೀರಾ ಮತ್ತೆ
ಇಲ್ಲ ಇಲ್ಲ ಸರ್ ನಾವು ಚಪಾತಿನೇ ತಿಂತೀ.
ಹಾ ಮತ್ತೆ ನೀವು ಊಟ ಮಾಡಿದಿಯಾ. ಬಟ್ಟ್ಟೆ ತೊಡ ತೋಡ ಅಗೆದ ಸರ್ ಮಧ್ಯಾಹ್ನ.
ಮಧ್ಯಾಹ್ನ ಮಾಡಿದೆ ಸರ್.
ಹಾ ಏನಿತ್ತು.
ಹಾ ಸರ ಅಂದ್ರೆ ಇವಾಗ ಈ ಫೋನ್ ನೋಡ್ತಾ ಇನ್ಸ್ಟಾಗ್ರಾಮ್ ನೋಡ್ಬೋದಾ ಸಾರ್.
ಅಯ ಬೇಡ ಬೇಡ ಕಷ್ಟ ಆಗತ್ತೆ ನನಗ್ ಕಷ್ಟ ಆಗತ್ತೆ. ಇಲ್ಲಾದ್ರೆ ಯೂಸ್ ಮಾಡಿ ನೋಡಿ ಒಂದ ಸರಿ ಟ್ರೈ ಬರ್ತೈ. ನಿನ್ಗೆ ವಯಸ್ಸ ಬಂದ್ರೆ ಮಾಡು ಅಂತೆ.
ಹೂ ಸರ್ ಮಾಡ್ತೇನೆ.
ಹಾಂ ಓಕೆ ಓಕೆ ಮತ್ತೆ ಎಲ್ಲ ಏನು ಆರಾಮ್ದೀರಾ ತಾನೇ.
ಹಾ ಸರ್ ನೀವು ಸರ್.
ಹ್ಮ ಹ್ಮ್.
ಹಾ ಸರ್.
ಇದು ನಿಮ್ ಹೊಲಗಳ ಇದಾವಲ್ಲ.
ಹಾ ಸರಿ ಇದೆ.
ಅಂದ್ರೆ ಏನೇನ ಹಾಕಿಯಾ ಇವಾಗ ಸದ್ಯಕ್ಕೆ ಏನಾದಾರು ಹಾಕಿದ್ದೀರಾ ಮತ್ತೆ ಏನಾದಾರರು ಬಿತ್ತನೆ ಮಾಡಿದ್ದೀರಾ.
ಯಾಕ ಗೊಬ್ಬರ ಹಾಕಕ್ ಬರ್ತಿದ್ರಾ ಸರ್.
ಏ ಹಂಗನ ಇಲ್ಲ ನೋಡೋಣ ಅಂತೆ ಸುಚು ಸಿಚುವೇಶನ್ ಏನಾರ್ರು ಕ್ಲೀನ್ ಆಗಿ ಏನಾದ್ರು ಲ್ಲಿ ಇದ್ರೆ ಬಣಂತೆ ಟೈಟ್ ಏನಾದ್ರೂ ಆದ್ರೆ.
ಹ್ಮ್ ಹ್ಮ್ ಹ್ಮ್.
ಏನ್ ಹಾಕಿದ್ರಿ ಗೋ ಏನಾದ್ರು ಹಾಕಿದ್ರ.
ಅಲ್ಲೇ ಸರ್ ಮತ್ತೇನ್ರು ವಿಶೇಷ ಸರ್ ನಿಮ್ದು.
ಸದ್ಯಗ್ ನಿಮ್ದು ಇಲ್ಲ ನಮ್ದು ಇಲ್ಲ ಅಲ್ಲ ಏನಾದಾರ್ರು ಬಿತ್ತನೆ ಮಾಡಿದ್ದೀರಾ ಅಂತ ಕೇಳಿದೆ.
ಹಾ ಸರ್ ಬಿತ್ತಾಕ್ ಅನ್ಕೊಂಡಿದ್ವಿ ಮಳೆ ಬಿಡ್ತಿಲ್ಲ ಸರ್.
ಅಣ್ಣ ನೀನ್ ಇದಿಯಲ್ಲ. ಅ ಹಂಗಲ್ಲ ಕಣೋ ಬಿತ್ನೆ ಮಾಡಿ ಬಿತ್ನೆ ಮಾಡಕ್ ಏ ಬೀಜ ತಗೊಂಡಿದ್ದೀರಾ. ಮಳೆ ಬಿಡ್ತಾ ಇಲ್ವಾ ಹ ಸರ್. ಮಳೆ ಅಲ್ಲ ಸ್ವಾಮಿ ಮಳೆ ಬಿಡಕ್ಕೆ ನೀವ್ ಬಿತ್ತನೆ ಮಾಡಕ್ಕೆ. ಏನ್ರೀ ಸಮ್ಮಂದಾ.
ಸರ್ ಅಂದ್ರೆ ಇವಾಗ ಮಳೆ ಬಿತ್ತ ಬರದ್ ನಿಂತ್ರೆ ನಾನ್ ಬಿತ್ಬಿಟ್ರೆ ಆಮೇಲ್ ಮಳೆ ಬಂದ್ರ ನಡಿತೈತಿ ಸರ್.
ಹಾ ಹಾ ಅಂದ್ರೆ ಆಪರಿ ಮಳೆ ಬರ್ತಿದೆೇನಾ ಆ ಕಡೆ.
ಹನ್ ಸರ್ ಅದಿಕ್ಕೆ ಹೇಳುತ್ತಿರೊದು.
ಅಬ್ಬಬ್ಬಾ ಸಾಹುಕಾರ್ ಆಗ್ಬಿಟ್ರಲ್ರಿ ನೀವು ಆ ಥರ ಮಳೆ ಬಂದ್ರರಿ ಆ ಕಡೆ.
ಹಾ ಸರ್ ಮತ್ತೆ ನ್ ಸರ್ ಸಮಾಚಾರ.
ಸಮಾಚಾರ ಏನಿಲ್ಲ ನೋಡಿ.
ಸರ್ ನಿಮ್ದ್ ಮದ್ವೆ ಅಂತೆ ಸರ್ ಏನಾದ್ರು.
ಮದುವೆನಾ. ಮದುವೆ ಇಲ್ಲ ಇಲ್ಲ ಇವಾಗ ಸದ್ಯಕ್ಕೆ ನೋಡಬೇಕು ಹುಡುಗಿ ಗಿಡಗಿ ಎಲ್ಲ ನೋಡಬೇಕು. ಮತ್ತೆ ಏನಾದಾರರು ಮಾಡ್ಬೇಕಲ್ ಮುಂದೆ.
ಹಾ ಸರ್ ಎಷ್ಟ ಹೈಟ್ ಇದೀರಾ ಸರ್ ನೀವು.
ಇದೀವಿ ಒಂದು ಸುಮಾರು ಒಂದು ಇಷ್ಟು ಒಂದ ಇದೀವಿ ಒಂದ ಆರ ಯೋಳ. ಎಂಟ ಅಡಿ ಇದೀವಿ. ಯಾಕೆ ಡೌಟ್ ಆಗ್ಬಿಡ್ತಾ ಏನು.
ಇಲ್ಲ ಸರ್ ನೀವು ಅಷ್ಟ ಹೈಟ್ ಇದಿರಲ್ಲ ಮತ್ತೆ ಹುಡುಗಿ ಸಿಗ್. ರಲ್ಲ ಡೌಟ್ ಸರ್ ಅದಕ್ಕೆ
ಏ ಅದ್ಯಾಕ ಸಿಗಲ್ರಿ ಎಲ್ರುೂ ಅವ್ರರು ಅದನ್ನೇ ಕೇಳ್ತಾವ್ರಿ ನೀವ ಬರ್ಳ
ಹ ಹಾ
ಯಾಕ ನಿಮಗ್ ಡೌಟ್ ಅನ್ಸತ ಹಾಗ ನೀವ ಎಷ್ಟಿದ್ದೀರಾ
ನಾನು ಒಬ್ಬ ಮನುಷ್ಯ ಎಷ್ಟ ಇರ್ಬೋದ ಅಷ್ಟೇ ಇದೀಿ ಸರ್
ಅಂದ್ರೆ ಆ ಮನುಷ್ಯನ ೈಟ್ ಎಷ್ಟ ಇರುತ್ತೆ ಅಂತ ನಾ ನಿಮ್ ಮನ್ಸ್ದ ಹೇಳ್ತರೋದು
ಅಲ್ಲ ಸರ್ ನೀವು್ ಯಾವಾಗ್ಲ ನಕ್ಕೋತಾನೇ ಮಾತಾಡ್ತೀರಾ
ಏನ ಮಾತಾಡ್ಬೇಕಲ್ಲ ಟೈಮ್ ಪಾಸ್ಗೋಸ್ಕರನಾದರೂ ಹ್ಮ್ ಹೌದಲ್ವಾ ಹಾ ಹಾ ಹ
ಹಾ
ಹ್ಮ ಹಾ
ಹ ಈಗ ಅರ್ಥಯ್ತ್ ಸರ್
ಅತಾಯ ತಲ್ಲವಾ ಹ ಅದೇ ಅದೇ ಆಕ್ಚುಲಿ ಮಿಸ್ ಮಾಡ್ ಹಕೊಂಡೆ ಅದು ಬರ್ತಾ ಇಲ್ಲ ನಿನ್ ಏನೋ ಇಡ್ಕೊಂಡಿದ್ಯಾ ನೀನು
ಹಾ ಸರ್ ಸರ್ ನಾನೇನ್ ಹಿಡ್ಕೊಂಡಿಲ್ಲ ಸರ್ ಕಾಲಿಕೈದೆ
ಹೌದಾ ಏ ಇದು ವಿಜ್ಜಿ ಗ ವಿಜ್ಜಿ ಯಾವಾಗ ಹದ ಅವ್ನು ಇದಾನ ಏನ್ ಹೋಗ್ಬಿಟ್ನಾ
ಅದನ್ನ ಅವನಿಗೆ ಫೋನ್ ಮಾಡಿ ಕೇಳ್ರಿ ಸರ್ ಅವ ಒಂದು ದುಡ್ಡು ಬರ್ಬೋದ ನಮಗೆ
ಹ್ಮ ಏ ಇಲ್ಲ ಇಲ್ಲ ನಾನ್ ಎಷ್ಟೊಂದ ಏನ್ ಮಾತಾಡಕ್ ಹೋಗಲ್ಲ ಮರ ನೀನು ಮತ್ತೆ ಗೋಪಿ ಹೊಸ ಅಂತ ಅವ್ರೇನೋ ಬೆಂಗಳೂರಲ್ಲಿ ಇದ್ದಾರಂತೆ ಅಲ್ ಅದೇ ಅದೇ ಬೆಂ್ಗಳೂರಿಲ್ಲಿದ್ದಾರಂತೆ ಹಂಗಾಗಿ ನಿನ್ನೆ ಮತ್ತೆ ಅವರು ಮತ್ತ ಅದನ್ನು ಹೇಳಿದ್ರು ಹಂಗ ಇವತ್ತು ವಾಪಸ್ ಬರ್ತಿದಾರಂತೆ ಅವರು ಬರ್ ಬರ್ತೀನ ಅಂತ ಹೇಳಿದ್ರು ಮತ್ತೆ ಬಂದರೆ ನಾಳೆಯಿಂದ ಮಾತಾಡ್ ನೋಡ್ಬೇಕು ಅವ್ರ ಜೊತೆಗೆ
ಹ ಹ್ಮ್
ಅವರು ಬಿಡ ಎದು್ರ ಮಾತಾಡಕ್
ಹಾ ಸರ್
ಹ್ಮ್ ಅದಿಕ್ಕೆ ಇವಾಗ ನಿನ್ ಜೊತೆ ಒಂದ್ ಐದ್ ಕಾಲ್ ಮಾತಾಡಿದ್ರೆನ್ಸ ಸ್ವಲ್ಪ ಕಷ್ಟ ಎಲ್ಲ ದೂರ ಆಗುತ್ತೆ
ಹ
ಇದೇನೋ ಮ್ರ ಆ ಟೈಮ್ಲ್ಲ ಹೋಗ್ತಾ ಇಲ್ವಲ್ಲ ಹ್ಮ್ ಹ್ಮ್ ಮತ್ತೆ ಎಷ್ಟೊತ್ತಿಗೆ ಊಟ ಇವಾಗ
ಹಾ ಸರ್
ಎಷ್ಟೊತ್ತೇ ಊಟ ಇವಾಗ
ಹಾರ ಸರ್ ಊಟ ಮಾಡ್ತೀವಿ ಸರ್ ಇವಾಗೇನಿಲ್ಲ ಹಾಂ ಸರ್
ಹಾ ಹಾ ಹಾ ಹಾ ಹ್ಮ್ ಮತ್ತೆ ಮತ್ತೆ ಏನೇನ್ ಮಾಡ್ತಿಬೇಕು ಸೊ ಏನೇನು ಮಾಡ್ತಾ ಮಾಡ್ತಾಯಿದ್ದೀರಾ
ನಿಮ್ದು ಎಜುಕೇಶನ್ ಸೆಕ್ಟರ್ಲ್ಲಿ ಬಂತು ಸರ್
ಏ ನಂದು ಕಂಪ್ಲೀಟ್ ಆಗಿದೆಗೋಣ ಮುಗೀತ್ ನಂದು
ಅಂದ್ರೆ ಈವಾಗ ನಡಿಗೆ ಮಾಡ್ತಿದ್ದೀರಾ ಸರ್
ಏ ಇಲ್ಲ ನಮ್ಮ ಅಪ್ಪ ನಮ್ಮಮ್ಮನ ಅಡುಗೆ ಮಾಡ್ತವ್ರೆ ನಾನು ಈ ಕಡೆ ಅಡುಗೆ ರೂಮ್ ಬದಿದ್ದೀನಿ ಅಷ್ಟೇ
ಹಾ ಹ ಆದ್ರೆ ಮುಂದೆ ಜೀವನಕ್ಕೆ ಬೇಕಾಗತ್ತಂತ
ಹ ಇಲ್ಲ ನಾನ್ ಅಡಗೆ ಮಾಡಲ್ಲ ನನಗೆ ನಿನಗೆ ಗೊತ್ತಲ್ಲ ನಾನನ್ ಯಾವತ್ತೂ ಅಡುಗೆ ಮಾಡಿಲ್ಲ ಆದ್ರೆ ಬಟ್ ಮಾಡಕ್ ಬರುತ್ತೆ ಒಂದ ಸ್ವಲ್ಪ ಸ್ವಲ್ಪ
ಅಂದ್ರೆ ನನಗ ಹೆಂಗ ಗೊತ್ತರ್ ಸರ್ ನಿಮ್ದು
ಏನ ತಿಳ್ಕೊಂಡಿರ್ತಿ ಅಂತ ಕೇಳಿ ಹೇಳಿದ್ನಪ್ಪ
ಹ್ಮ ಹ್ಮ್ ಹ್ಮ ಸರ್ ಇದ್ರಲ್ಲಿ ಏನು ಅಡ್ಡದಿಡ್ಡಿ ಮಾತ್ರ ಎಡ ಬರ್ದಂತ ಸುಮ್ಮನೆ ಇದ್ದೀನಿ ಸರ ಇಲ್ಲ ಅಂದಿದ್ರೆ ಅಡುಗೆ ಮಾಡ್ದ್ ಹೆಂಗಂತ ಹೇಳ
ಅರ್ತಾಯ್ತ್ ಬಿಡು ನನ್ ಕಷ್ಟ ಎಲ್ಲ ಅರ್ತಾಯ್ತು
ಸರ್ ಬಾಳ ಇರ್ಕಟ್ ಇರ್ಕಟ್ಟ ಆಗತ್ಡ ಸರ್
ಅದೇ ಅದೇ ಅದೇ ಅದೇ ಅದು ಜಾಸ್ತಿ ಹೋತಿರಕ್ಕ ಆಗಲ್ಲ ಮತ್ತುತ್ತ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಇರಬೇಕು ಏನ್ ಮಾಡೋಕ್ಕಾಗಲ್ಲ
ಇದೇನು ಬಾಳ ತ ಅಲ್ಲ ಸರ್ ಅದಕ್ಕೋಸ್ಕರ ಸುಮ್ನೆ ಇದೀ
ಮನ್ಸಿಗೆ ಮನ್ಸ್ಸಿಗೆ ಭಾಳ ಬೇಸರ ಆಗ್ಬಿಡುತ್ತೆ ಕಷ್ಟ ಆಯಿತು ಹಲ್ವಾ
ಹಾ
ಮತ್ತೆ ಹೇಗೆ ನಡೀತಿದ್ದೇನೆದು ಎಜುಕಷನ್ ಚೆನ್ನಿದೇನಾ
ಹ್ಮ್ ಸರ್ ಅದಕ್ಕ ಏನಾಗನ್ ಸರ್ ಚೆನ್ನಾಗೈತಲ್ಲ
ಅದಕ್ಕೆ ಏನಾಗಲ್ಲ ನೀನ ನೀನಗೆ ಹೇಳ್ತಾರ ಅದು
ಅನಗ ನಾಗಿಲ್ಲ ಸರ್
ಏ ಇದು ನಾನೊಂದು ಕೇಳ್ಬೇಕು ಅನ್ಕೊಂಡಿದ್ದೆ ಅವತ್ತು ಡಿಪ್ಲೊಮಾ ಇದ ಡಿಪ್ಲೊಮಾ ಇದಾಗ ಇದರಲ್ಲ ಹೌದು
ಹಾ ಸರ್
ಅದ್ರಲ್ಲಿ ಒಬ್ರು ಲೆಚ್ಚರರ್ ಇದಾರ ಬಂದಿದಾರಂತೆ ಒಬ್ರು ಲಂಬಾಣಿನೇ
ನಾನೇನ್ ಮಾಡ್ಲಿ ಸರ್
ಅಲ್ಲ ಕೇಳ್ದ್ರೀ ನಗೆ ಹೇಳ
ಸೊ ಈ ನ ನಾನನ್ ಏನ್ ಮಾಡ್ಲಿ ಸರ್
ಅಲ್ಲ ಕೇಳಿಲ್ಲ ಒಂದ್ಸಲಿ ಮಾತು ಕೇಳು ಹ ಆಮೇಲೆ ನು ಮಾತಾಡುವಂತೆ
ಹಾ ಹೇಳಿ ಸರ್
ಅಂದ್ರೆ ಅವ್ರು ಲಂಬಾಣಿದರ್ ಒಬ್ರು ಇ ಬಂದಿದಾರಂತೆ ದುರ್ಗ ನಾಯ್ಕ್ ಅಂತೆ ಹ
ಹಾ
ಅವರು ನನ್ನ ಜೊತೆಗೆ ಇವರು ಇದ್ದಿದ್ದು ಓದಿದ್ದ ಅವರು ಅದಕ್ಕೆ ನಿನಗೆ ಗೊತ್ತಿದ್ದೇ ಅಂತ ಕೇಳಿದೆ ಹ
ಅವ್ರ ನಿನ್ ಜೊತೆ ಓದಕ್ಕೋ ನಾನ್ ಅವ್ರಿಗೆ ಗೊತ್ತಿರಕ್ಕೋ ಏನ್ ಸಂಬಂಧ
ಏನ್ ಮಾಡತಿಯ ಮನಸಿಗೆ ಭಾಳ ಬೇಸ್ ಆಗತ್ತೆ
ಈ ತರ ಮಾತಾಡ್ತಿದ್ರಲ್ಸ
ಹ್ಮ್
ನಮ್ ಕೆಲ್ಸ ಮಾಡ್ರಿ
ಇ ಲಾಸ್ಟ್ ಕಾಲ್ ಕಣ ದೇವರಾಣಗ ಆಗಲ್ಲ ನನ್ ಕೈಯಲ್ಲಿ ಇನ್ ಮೇಲ್ ದೇವರಾಣ ಅನಗ ಮಕೋಗಲ್ ತ ನಾನ
ಅಂದ್ರೆ ಇನ್ನ ನಾಲ್ಕ ಕಾಲ್ ಸರ್
ಏ ಮುಗತನ್ ತಲೆ ನಿಜೋರು ಏನ್ ಮಾಡಕ್ಕ ಆಗಲ್ಲ ಸದ್ಯಕ್ಕೆ
ಚೀಸೆ ಮುಗಿಸಸ್ಬಿಟ್ಟೆ ಗೊತ್ತಾ
ಏನು ಮಾಡ್ತಯಾ ಐ ಹ್ಯಾಡ್ಸ್ ಏನಂತಾರಲ್ಲ ಕೆ ಜಿ ಎಫ್ ನಲ್ಲಿ ಡೈಲಾಗೈತಲ್ಲ ಹ ಏ ಅಲ್ಲ ಕಣವ ನನಗ ಡೌಟ್ ಬರ್ತಿದ್ದೆ ಈ ತರ ಯೋಚನೆ ಮಾಡ್ಕೊಂಡ್ ಮಾತಾಡ್ತಿದಿ ಅಂದ್ಮೇಲೆ ನ ಯಾಪ್ ಏನಾದ್ರು ಯ ಯೂಸ್ ಮಾಡಿಯಾ
ಯಾವ ಆ್ಯಪ್
ಇದು ಇವಾಗ ಕಾರ್ಯಾ ಆ್ಯಪ್
ಇಲ್ಲ ಸರ್
ಹ್ಮ್ ಏನ ಡೌಟ್ ಬರ್ತಾ ಇದಯಪ್ಪಾ ನೀನ್ ನೋಡಿದ್ರೆ ಎಂಡ್ ವಾಯ್ಸ್ಗೆಲ್ಲ ಕೇಳಿಸ್ಕೊನ್ಡ್ರಿ
ಅರ್ಥ ಆಗ್ತಿಲ್ಲ ಸರ್ ನನಗೆ
ಹ್ಮ ತಡಿ ಒಂದ್ ನಿಮಿಷ ಮಾತಾಡ್ ಮಾಡ್ತೇನಿ ವಾಪಸ್
ಸರ್ ಹತ್ತು ನಿಮಿಷ ಆಯಿತು ಸರ್